ಕೇಳಿಸ್ತಾ ಇದ್ದೇನಪ್ಪಾ
ಆಾಮ್ ಕೇಳಿಸ್ತತೆ
ಹೌದಾ ಬಂದ್ಯಾ ಕ್ಲಾಸಿಗೆ ಹೋಗಿದ್ದಂತಲ್ಲ
ಹಾ ಮ್ಯಾಮ್ಟೈಪಿಂಗ್ಲಾಸ್ ಮುಗಸ್ಕೊಂಡ್ ಬಂದೆ
ಟೈಪಿಂಗು ಮುಗಿಸಕೊಂಬಿಟ್ಟಿ ಆಗ್ಲ ಸಂಖೆ ಹೋಗ್ತಾ ಇದಲ್ಲ
ಹಾ ಇವತ್ ಬೇಗ ಬಂದೆ ಅಲ್ವಾ ಅದಕ್ಕೆ ಬೆಳಗ್ಗೆನೆೇ ಹೋಗಿದೆ
ಮತ್ತೆ ಎಷ್ಟೊತ್ತಿಗೆ ಬಂದೆ ನೀನ್ ಅಲ್ಲಿಗೆ ಹಂಗಾರೆ
ಹ ಹನ್ನೊಂದು ಗಂಟೆಗೆಲ್ಲ ಬಂದಿದ್ದೆ ಅಲ್ಲಿಗೆ ಹನ್ನೊಂದು ಗಂಟೆಗೆಲ್ಲ ಬಂದಿದ್ದೆ ಹನ್ನೆರಡು ಗಂಟೆವರೆಗೂ ಟೈಪಿಂಗ್ ಹನ್ನೊಂದು
ಹನ್ನೊಂದು ಗಂಟೆಗೆ
ಹ್ಮ್ ಹನ್ನೆರಡು ಗಂಟೆ ಟೈಪಿಂಗ್ ಕ್ಲಾಸ್ ಮುಗಸ್ಕೊಂಡೆ ಹ್ಮ್ ಹನ್ನೆರಡು ಗಂಟೆವರೆಗೂ ಇದ್ದೆ
ಹಾ ಒಂದ್ ಗಂಟೆ ಹೊತ್ತುು
ಹ್ಮ್
ಚೆನ್ನಾಗಿ್ ನಡೀತಿದ್ಯಾಾ ಟೈಪಿಂಗು ನಿಮ್ದು ಕ್ಲಾಸ್
ಹ ಮ್ಯಾಮ್ ಚೆನ್ನಾಗಿ್ ನಡೀತಿದೆ ಹ್ಮ್ ಹೇಳ್ಕೊಡ್ತಾರೆ
ಹ್ಞೂ ಹ್ಞೂ ಎಷ್ಟು ಜನ ಹೋಗ್ತಾ್ದೀರಾ
ಇವಾಗ ಹದ್ನಾರ ಜನ ಅವ್ರೆ
ಹದಿನಾರು ಜನ ಮತ್ತೆ ನೀನು ಸೇರ್ಕೊಂಡು ಎಷ್ಟು ದಿನ ಆಯಿತು
ಮೂರು ತಿಂಗಳ ಆಯ್ತು ಫೆಬ್ರವರಿಲ್ ಸೇರ್ಕೊಂಡುತ್ತೆ
ಹಾ ಹಾ ಒಂದು ತಿಂಗ್ಳಿಗೆ ಎಷ್ಟು ಕೊಡ್ಬೇಕು
ಹ ನಾನ್ನೂರೈವತ್ತು
ನಾನೂರ ಐವತ್ತು ಚೆನ್ನಾಗಿ ಹೇಳ್ಕೊಡ್ತಾರಾ ಮತ್ ನಿಮ್ಗೆ ರಜಾ ಕೊಟ್ಟಾಗ ನೀನು ಊಗ್ ಹೋಗ್ಬಿಡ್ತಿ ಅ ಅಲ್ಲ ಅವಾಗ ಏನ್ ಮಾಡೋದು
ಅವಾಗ ನಾ ಅವ್ರತ್ರ ಕೇಳಿರ್ತೇನೆ ಈತರ ಬರಲ್ಲ ಒಂದ ಸ್ವಲ್ಪ ದಿವ್ ಅಂತ ಅವಾಗ ಅವ್ರು ಹೇಳಿರ್ತಾರೆ ಹ ಅದಾದ್ಮೇಲೆ ಬಾ ಅಂತ ಮುೊಂದೆನು ಹಂಗೆ ಎಕ್ಸಾಮ್ಸ್ ಇತ್ತು ಅವಾಗ ನಾನ್ ಹೇಳಿದ್ದೆ ಒಂದ್ ಹದ್ನೈದು ದಿವ್ಸ ಬರಲ್ಲ ಸರ್ ಅಂತ
ಹ್ಮ್
ಅವಾಗ ಅವರು ಎಕ್ಸಾಮ್ ಮುಸ್ಕೊಂಡ್ ಬಮ್ಮ ಅಂದಿದ್ರು
ಎಕ್ಸಾಮ್ ಅದ ಎಕ್ಸಾಮ್ ಇದ್ದಾಗ ಹದಿನೈದು ದಿನ ಹೋಗಿರಲ್ವಲ್ಲ ಅದಾದ್ಮೇಲೆ ನೆಕ್ಸ್ಟ್ ನೀನು ಹದ್ಿನೈದು ದಿನ ಹೋಗೋದು
ಹ್ಮ್ ಹೋಗ್ಬೋದು
ಅಲ್ವಾ ಹ್ಮ್ ಹ್ಮ್ ಹ್ಮ್ ಹೌದಾ ಎಕ್ಸಾಮ್ ಎಲ್ಲ ಹೆಂಗ್ ಮಾಡಿದೆ
ಎಕ್ಸಾಮ್ ಎಲ್ಲಾ ಚೆನ್ನಾಗ್ ಆಗೈತೆ
ಹ್ಮ್ ಟೈಪಿಂಗ್ ಕ್ಲಾಸಸ್ ಎಲ್ಲಾ ಚೆನ್ನಾಗಿ ಹೇಳ್ಕೊಡ್ತ ಅವ್ರೆ
ಹ್ಮ್ ಚೆನ್ನಾಗಿ ಹೇಳ್ಕೊಡ್ತವಾರಾ ಮಾಮ್
ಮತ್ತ ಅದೆಲ್ಲಾ
ಹಾ ಕನ್ನಡದಲ್ಲೂ ಇರುತ್ತೆ ಇಂಗ್ಲೀಷ್ಲ್ಲೂ ಇರುತ್ತೆ
ಹ್ಞೂ ಹ್ಞೂ ಹ್ಞ ಸರಿ ಚೆನ್ನಾಗಿ ಕಲ್ತ್ಕೋತಾಿದಯಾ
ಹಾಂ ಮ್ಯಾಮ್ ಕಲಿತ್ಕೊತಾಯ ಇದ್ದೀನಿ
ಚೆನ್ನಾಗಿ ಹೇಳ್ಕೊಡ್ತಾರೆ
ಹ್ಮ್ ಹೇಳ್ಕೊಡ್ತಾರೆ ಸರರು ಹೇಳ್ಕೊಡ್ತಾರೆ ಚೆನ್ನಾಗಿ ಮ್ಯಾಮು ಹೇಳ್ಕೊಡ್ತಾರೆ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ ಹೌದಾ ಹ್ಮ್ ಮತ್ತೆ ಬೆಳಿಗ್ಗೆ ಏನ್ ತಿಂಡಿ ತಿಂದ್ರಿ
ಬೆಳಿಗ್ಗೆ ದೋಸೆ ಮಾಡಿದ್ರು ಮನೇಲಿ
ದೋಸೆ ಹೌದಾ ದೋಸೆ ಚಟ್ನಿಯಾ
ಹ ಮಾಮ್ ಹೌದು ದೋಸೆ ಮತ್ತೆ ಚಟ್ನಿ ಮಾಡಿದ್ರು
ಹ್ಮ್ ಹ್ಮ್ ಹ್ಮ್ ನೀನ್ ಹಾಸ್ಟೆಲ್ ಗೆ ಹೋಗಲ್ಲ ರಜಾ ಇದ್ರೆ ಆಂಟಿ ಮನಗ್ ಉಳ್ಕೊಬ ಬಿಡ್ತಿಯಾ
ಹ ಮ್ ಅಂದ್ರೆ ಕಾಲೇಜ್ ಹತ್ರ ಇರುತ್ತೆ ಅಂತ ಹಾಸ್ಟೆಲ್ಗೆ ಹೋಗ್ತಿದ್ದೆ ಇವಾಗ ಸುಮ್ನೆ ಅಷ್ಟ್ ದೂರ ಹೋಗ್ಬೇಕಿರತ್ತಲ್ವಾ ಅಂತ
ಹ್ಮ್ ಹ್ಮ್
ಅದಕ್ಕೆ ಮನೇಲ್ಲ ಇದ್ದೀನಿ
ನಾನ್ ಲಗ್ಗೆೇರೆಗ್ ಬಂದಿದ್ದೆ ಒಂದ್ ಸ್ವಲ್ಪ ಕೆಲ್ಸ ಇಯತಾ ಲಗ್ಗೆರೆಗ್ ಬಂದಿದೆೆ ನೀನ್ ಇರೋದ್ ನನಗ್ ಗೊತ್ತ ಗೊತ್ತಿಲ್ಲ ಎಲ್ಲೋ ಕ್ಲಾಸಿಗೆ ಹೋಗಿರ್ತಾಳೆ ಅಂತ ನಾನೇನ್ ಕಾಲ್ ಮಾಡಿಲ್ಲ ಅಲ್ಲಿ ನಾರಾಯಣ ಮೇ ಬಿ ಏ ಹೋಗಪ್ಪಾ ಅವ ಒಂಬತ್ತುವರೆ ಅನ್ಕೋತೀನಿ
ಹಾ ಹಾ
ಒಂಬತ್ತುವರೆಯಿಂದ ಒಂದ್ ಗಂಟೆವರೆಗೂ ಅಲ್ಲೇ ಇದ್ವಿ ಅವ್ರು ತುಂಬಾ ಟೈಮ್ ಕಾಯಿಸಿದ್ರು ನಮಗೆ ಜೊತೆಗೆ ಲೇಖನ ಅಂತ ಒಬ್ರು ಬಂದಿದ್ರು ನನ್ನ ಜೊತೆ
ಹಾ
ಅವರು ಬಂದಿದ್ರರು ಒಂದ್ ಸ್ವಲ್ಪ ಪ್ರಿನ್ಸಿಪಲ್ ಹತ್ರ ಕೆಲ್ಸ ಇತ್ತು ಮಂದೆ ನಾರಾಯಣ ಸ್ಕೂಲ್ಸ್ ಅಂತ ಒಂದ್ ಬರುತ್ತೆ ನೋಡು ಅಲ್ ಬಂದಿದ್ವಿ ಹ್ಮ್ ಆ ಇವನು ಯಾರ್ದು ಮಂಜು
ಹ್ಮ್
ಅವನಲ್ಲೇ ಕೆಲ್ಸ ಮಾಡ್ತೀರದಾ ಕಾಲೇಜು ಹ ಗ್ಗೆರೆ ಹತ್ರ ಬ್ರಿಡ್ಜ ಇದ ಈ ಕಡೆ ಒಂದ್ ಸ್ವಲ್ಪ
ಮಾಮ್ ಎಲ್ಲ ಅವರು ಇದು ಪಿ ಯು ಅಲ್ವಾ ತಗೊಳ್ಳೋದು ಕನ್ನಡ
ಪಿ ಯು ಕನ್ನಡನಾ ಎಕನಾಮಿಕ್ಸ್ ತಾನೇ
ಎಕನೊಮಿಕ್ಸ್ ಗೊತ್ತಿಲ್ಲ ಅವರು ಕನ್ನಡದಲ್ಲೇ ಮಾಸ್ಟರ್ಸ್ ಮಾಡಿರೋದಲ್ವಾ
ಹೌದಾ ನಾನ್ ಎಕನಾಮಿಕ್ಸ್ ಅನ್ಕೊಂಡನೆ ಹ್ಮ್ ಹ್ಮ್ ಹ್ಮ್ ಪಿ ಯು ಸಿ ಕನ್ನಡಾನ ಹ ಪಿ ಯು ಸಿ ಕನ್ನಡ ಎಲ್ಲಿ ಬರುತ್ತದು ಹಂಗ ಅ ನಿನ್ನೆ ಬಂದಿದ್ವಲ್ಲ ಅದಲ್ ಬಂಗಾರ
ಮಾಮ್ ಅದೆಲ್ಲ ಮಾರತಳಿ ಹತ್ರ ಇದು ಮಲತಳಿ ಹತ್ರ ಅನ್ಸತತೆ
ಮಲೆತಳ್ಳಿ ಹತ್ರನಾ
ಹ್ಮ್ ಅನ್ಸುತ್ತೆ ಅಲ್ಲೇ ಅನ್ಸತ್ತೆ
ಸರಿ ಸರಿ ನಾನು ಅಲ್ಲೇ ಬರುತ್ತೇನೋ ಲಗ್ಗೆರೆ ಹತ್ರಿ ಅಂದ್ಕೊಂಡಿದ್ದೆ
ಹ್ಮ್ ಈ ಕಡೆ ಅಲ್ಲ ಅವ್ರದ ಆ ಕಡೆ ಯೂನಿವರ್ಸಿಟಿ ಕಡೆ
ಹಾ ಹಾ ಅದೇ ಕ್ವಟ್ರಸ್ ಹತ್ರ ಹೋಗಿ
ಹಾ ಆದ್ರ ಹಿಂದೆ ಮುಂದೆ ಬರುತ್ತೆ ಮ್ಯಾಮ್
ಮಲೆತಳ್ಳಿ ಅಂದ್ರೆ ಎಲ್ಲಿ ಬರ್ತೈತೆ ಕೊಟ್ರಸಿಂಗ ಬಲ್ಗಡೆಗೆ
ಮಾಮ್ ಇಲ್ಲ ಆ ಆ ರೋಡ ಅಲ್ಲೇ ಬರುತ್ತೆ ಆದ್ರೆ ಹಿಂದೆ ಸ್ಟಾಪ್ ಬರುತ್ತೆ ಇಲ್ಲ ಅಂದ್ರೆ ಅದಾಗಿ ಎರಡ್ ಸ್ಟಾಪ್ ಆದ್ಮೇಲೆ ನ ಬರುತ್ತೆ ಅನ್ಸುತ್ತೆ
ಹ್ಮ್ ಹ್ಮ್ ಹ್ಮ್ ನೀ ನೋ ನೋಡಿಲ್ಲ ಅದ್ರದ್ದು ಎಲ್ಲಿದೆ ಅಂತ
ಹಾಂ ಹಾಂ ನಮಗೂ ಗೊತ್ತಿಲ್ಲ
ಹ್ಮ್ ಹ್ಮ್ ಹೌದಾ ನಾ ಹೆಂಗ ಅನ್ಕೊಂಡೆ ನಿನ್ನೆ ಬಂದಿದ್ನಲ್ವಾ ಲಗ್ಗೆರೆ ಹತ್ರ ಸೊ ಅಲ್ಲೇ ನನು ಇರೋದು ಈ ಕಡೆ ಬಂದು ಹೈಸ್ಕೂಲ್ ಎಲ್ಲ ಇರ್ತವೆ ಆ ಕಡೆ ಏನಾದ್ರು ಪಿ ಯು ಸಿ ಡಿಗ್ರಿ ಏನಾದ್ರು ಇರ್ಬಹುದು ಅಂತ ಕಾಣ್ಕೊಂಡೆ
ಹ್ಮ್
ಹ್ಮ್ ಮತ್ತೆ ನಿನ್ ತಂಗಿಗೆ ಯಾವದಕ್ಕೆ ಸೇರ್ಸಿದೀರಾ
ಹ್ಮ್ ನಾಮ ಇದು ಮಹಾರಾಣಿ ಕಾಲೇಜ್ ಹ ಬೆಂಗ್ಳೂರು ಸೇರ್ಸ್ ಆಗುತ್ತ ಆಲ್ರೆಡಿ ಮಹಾರಾಣಿ ಕಾಲೇಜ್ಗೆ
ಹಾ ಹಾ ಕ್ಲಾಸಸ್ಸು ನಡೀತಾ ಇದಯಾ
ಹಾಗ ಜುಲೈ ಹ್ಞ ಜುಲೈ ಹ್ಞ
ಕೋರ್ಸ್ ಯೌದು
ಬಿ ಕಮ
ಬಿಕಾಂ ಮ ನೀನು ಬಿಕಾಂ ಅವ್ಳು ಬಿಕಾಂ ನಾ
ಹಾ ನಾನ್ ಬಿ ಎ ಎಲ್ ಎಲ್ ಬಿ
ಬಿ ಎ ಎಲ್ ನೀನ್ ಬಿ ಎ ನಾ
ಹ್ಮ್
ಬಿಕಾಮ್ ತಾನೆ ಪಿ ಯು ಸಿ ಕಾಮರ್ಸ್ ತಾನೆ ಪಿ ಯುಸಿಯಿಂದ ನೀನು ಎಲ್ ಎಲ್ ಬಿ ಬಂದಿರೋದ್ ತ್ತಾನೆ
ಹ್ಮ್ ಬಿ ಎ ಎಲ್ ಎಲ್ ಬಿ ಅವಾಗ
ಓ ಅಂಗ ಒಕೆ ಒಕೆ ಒಕೆ ಹ್ಮ ಓ ಅವ್ಳು ಬಿ ಕಾಮ್ ಅ ಹ್ಞೂ ಬಿಕಾಮ್ ಓಕೆ ಓಕೆ ಬಿ ಕಾಮ್ ಅಲ್ಲಿ ಯಾವುದು
ಅದು ಗೊತ್ತಿಲ್ಲ ಮ್ಯಾಮ್ ಬಿ ಕಾಮ್ ಅಷ್ಟೇ ಅನಸುತ್ತೆ
ಗೊತ್ತಿಲ್ಲ
ಬಿ ಕಾಮ್ ಅಲ್ಲೂ ಯಾವ್ದ್ ಟೈಪ್ ಇರುತ್ತಾ
ಅಲ್ ಹೌದು ಬೇರೆ ಬೇರೆ ಇದ್ದಾವೆ ಬಿಕಾಮಲ್ಲೂನು ನಮ್ ಕಡೆ ಇದ್ದಂಗೆ ಗೌರಿಬಿದನೂರ್ ಕಡೆ ಇದ್ದಂಗೆ ಒಂದೇ ಇರಲ್ಲ ಇಲ್ ಬೇರೆ ಬೇರೆ ಇರುತ್ತೆ ಅಪ್ಲಿಕೇಶನ್ ಎಲ್ಲ ಯಾರು ಫಿಲ್ ಮಾಡಿದ್ದದು
ಅದೆಲ್ಲಾ
ಹ್ಮ್ ಹೌದಾ ಯಾರ ಯಾರ್ ಸೇ ದುೋ ನೀವು ಅಪ್ಪಾಜೆ ಬಂದಿದೀರಾ ಹ ಅವಳನು ಹ್ಮ್ ಹ್ಮ್ ಹ್ಮ್ ಹೌದ ಮತ್ತೆ ಅವ್ಳನ್ನ ಅಷ್ಟಲಿಕ್ ಸೇರಿಸ್ತೀರಾ
ಅವ್ರ ಕ್ಯಾಂಪಸ್ ಅಲ್ಲಿ ಹಾಸ್ಟೆಲ್ ಇದೆ ಅಲ್ಲ ಅಲ್ಲಿ
ಓಹ ಅದೇ ಅಸ್ಲಿಗ ಯಾಕೆ ಇದಿತ್ತಲ್ವಾ ಬೇರೆ ಹಾಸ್ಟೆಲ್ ಕಮ್ಯುನಿಟಿ ಹಾಸ್ಟೆಲ್ ಅಲ್ಲೆಲ್ಲ ಫೀಸ್ ಎಲ್ಲಾ ಜಾಸ್ತಿ ಆಗುತ್ತ ಅನ್ಕೊಂಡಿದೀನಿ
ಇಲ್ಲ ಇಲ್ಲ ಆ ಹಾಸ್ಟೆಲ್ಗೆ ಪ್ರತಿ ಮಂತ್ ಎರಡ್ ಸಾವಿರ ಎರಡು ಸಾವಿರ ಕಟ್ಟೋದಷ್ಟೆ
ಅದು ಹಿಂಗದು ಯಾವ ಸ್ಕೀಮ್ ಅದು
ಆ ಅದು ಗೌರ್ಮೆಂಟ್ ಕಾಲೇಜ್ ಅಲ್ವಾ ಮ್ಯಾಮ್
ಹ ಹಾ ಹ ಗೌರ್ಮೆಂಟ ಕ್ಲಸ್ಟರ್ ಅಂತ ಇದೆ ಅಂದ್ರೆ ಗೌರ್ಮೆಂಟ್ ಅಲ್ಲಿ ಒಂದು ಟೈಪ್ ಏನೋ ಅದು
ಹ ಹಾ ಅದ ಮೇ ಬಿ ಪ್ರೈವೇಟಗ್ ಬರ್ಬೋದು
ಇಲ್ಲ ಇಲ್ಲ ಅದು ಗೌರ್ಮೆಂಟ್ ಕಾಲೇಜ್ ನಾನು ಅಲ್ಲೇ ಅಲ್ವಾ ಮಾಡಿದ್ದು ಎಮ್ ಎಸ್ ಸಿ ಫಿಸಿಕ್ಸ್ ನಾನಿದ್ದಾಗ ಅದು ಬ್ಯಾಂಗ್ಳೂರು ಯೂನಿವರ್ಸಿಟಿ ಯಾವದು ಹೌದು ಈ ಕಡೆ ಅದೇ ಈ ಕಡೆ ಕಾಮರ್ಸ್ ಇದ್ ಬರೋದು ಆ ಕಡೆ ಸೈನ್ಸ್ ವಿಜ್ಞಾನ ವಿಭಾಗ ಈ ಕಡೆ ಮ್ಯಾನೇಜ್ಮೆಂಟ್ ಸಮ್ಥಿಂಗ್ ಏನೋ ಬರುತ್ತೆ ಹ್ಮ್ ಅಲ್ಲಿ ಅದಾದ್ರೆ ಕ್ಲಸ್ಟರ್ ಅಂತಾನೆ ಬರುತ್ತೆ ಆದ್ರೂ ಬೆಂಗ್ಳೂರು ಯೂನಿವರ್ಸಿಟಿಗೆ ಬರುತ್ತದು ಬೆಂಗಳೂರು ಯೂನಿವರ್ಸಿಟಿ ಒಳಗೆ ಬರೋದದು ಅದರೆ ಸಪ್ರೇಟ್ ಕ್ಲಾಸ್ ಉತ್ತರ್ ವಿಶ್ವವಿದ್ಯಾಲಯ ಅಂತ ಮಾಡಿದ್ದಾರೆ ಅದೊಂದು ಮತ್ತೆ ಹಓಮ್ ಸೈನ್ಸ್ ಅಂತ ಬರುತ್ತೆ ಗೃಹ ವಿಜ್ಞಾನ ಆಮೇಲೆ ಅ ಇನ್ನೊಂದ ಯಾವ್ದಪ್ಪಾ ಅದು ಆ ಕಡೆ ಹ ವಿಜ್ಞಾನ ಕಾಲೇಜು ಅಂತ ಬರುತ್ತೆ ಅದು ನೃಪತುಂಗ ಅಂತ ಹೇಳ್ಬಿಟ್ಟು ಆ ಕಡೆ ಕಾರ್ಪೊರೇಷನ್ ಕಡೆ ಹೋಗ್ತೀವಲ್ಲ್ ನೋಡಿದೀಯತಾನೆ. ಹ್ಮ್ ಹ್ಮ್ ಆ ಕಡೆ ಬರುತ್ತೆ. ಅದು ಆ ಯೂನಿವರ್ಸಿಟಿ ಬಟ್ ಅದು ಗೌರ್ಮೆಂಟೇ ಇದೆ. ನಾನ್ ನೋಡ್ದಂಗೆ ನಾನ್ ಕೇಳ್ದಂಗೆ ಅದು ಗೌರ್ಮೆಂಟ್ ಟೇ ಅದೇ ಫೀಸ್ ಎಲ್ಲ ಎಷ್ಟ ಆಯ್ತು ಫೀಸ್ ಎಲ್ಲ ಕಡಿಮೆನೇ ಇರುತ್ತೆ ಬಿಡು ಜಾಸ್ತಿ ಇರಲ್ಲ.
ನೈನ್
ಒಂದು ಹತ್ತ್ ಸಾವ್ರ ಒಳಗಡೆನಾ.
ಹ್ಮ್
ಹ್ಮಹ್ಮ ಒಂಬತ್ತ್ ಸಾವ್ರ ಹ್ಮಹ್ಞ ಮತ್ತೆ ಅವನು ಅಲೋಕು.
ಅವನ್ ಇವಾಗ ಹತ್ತನೇ ಕ್ಲಾಸ್.
ಹತ್ತನೇ ಕ್ಲಾಸು, ಎಸ್ ಎಸ್ ಎಲ್ ಸಿ ಹ್ಞ ಹ್ಞೂ ಹೌದ ಅಲ್ಲೇನಾ? ಎಚ್ ಎನ್ ಸ್ಕೂಲು ಹ್ಮ್ ಚೆನ್ನಾಗ್ ಓದ್ತಿದ್ದೇನಾ ಹೆಂಗೆ?
ಹಾ ಮ್ಯಾಮ್ ಓದ್ತಾ ಇದ್ದಾನೆ.
ಹ್ಮ್ ಅಲ್ಲಿ ಟೀಚರ್ಸೆಲ್ಲ ಹೊಸಬ್ರೆಲ್ಲ ಬಂದ್ಬಿಟ್ಟಿದ್ದಾರೆ. ಈಗ ಯಾರ್ ಇದಾರೋ ಮ್ಯಾಥ್ಸ್ ಅವರು.
ಹ ಇವ್ರೇ ಹರೀಶ್ ಸರ್.
ಓ ಮತ್ತೆ ಬಂದ್ರ ಬಿಟ್ಟೋಗಿದ್ದೀವಿ ಅಂತ ಏನೋ ಹೇಳ್ತಾ ಇದ್ರು. ಅದೆ ನ್ ಮದ್ವೆೇನೋ ಇತ್ತಲ್ಲಾ ಹ್ಮ್ ಮದ್ವೆನೋ ಇತ್ತಲ್ಲಾ ಆ ಟೈಮ್ ಅಲ್ಲಿ. ಹ್ಮ್ ಬಿಟ್ಟೋಗಿದ್ದಾರೆ ಬೇರೆ ಯಾರೋ ಹೊಸೊಬ್ರು ಬಂದಿದ್ದಾರೆ ಅಂತ ಹೇಳ್ತಾ ಇದ್ರು.
ಹೌದ?
ಎಲ್ಲಾ ಸಬ್ಜೆಕ್ಟ್ಗು ಹೊಸ ಟೀಚರ್ಸ್ ಬಂದಿದಾರ ಅಲ್ಲಿ ಯಾರು ಇಲ್ಲ. ಹಳುಬ್ರು ಇರೋದೊಬ್ರು ಅದ್ ಯಾರೊಬ್ರು ಯಾರವ್ರು ಅವರ ಹೆಸ್ರು ಸುದರ್ಶನ್. ಸುದರ್ಶನು.
ಹಾ
ಸುದರ್ಶನ್ ಅವರೊಬ್ರು ವಿ ಜೆ ಸರ್ರು ವಿ ಜೆ ಇದೆ. ಇದ್ರಲ್ಲೇನೋ ಇರೋದು ಕನ್ನಡ.
ಎರಡಕ್ಕೂ ಬರ್ತಾರೆ ಕನ್ನಡ ಹ ಎರಡಕ್ಕೂ ಬರ್ತಾರೆ ಸರ್.
ಹೌದಾ ಏ ಪೂರ್ತಿ ಕನ್ನಡ ಮೀಡಿಯಂ ಅಲ್ಲೇ ಇರ್ಬೇಕೆ ಇಂಗ್ಲೀಷ್ ಮೀಡಿಯಂ ಅಲ್ಲಿ ಇಲ್ಲ ಅನ್ಕೊತೀನಿ ಬಿಜೆ.
ಇಲ್ಲ ಇಲ್ಲ ಇಲ್ಲ ಅಲೋಕ್ ಅವರಿಗೆ ಒಂಬತ್ತನೇ ಕ್ಲಾಸಿಗ್ ತಗೊಂಡಿದ್ರು.
ಹ್ಮ್ ಹ್ಮ್ ಯಾವಾಗ?
ಹೋದ್ ವರ್ಷ.
ಅಲೋಕೋರ್ಗೆ ಹೋದ್ ವರ್ಷ. ಹೌದಾ ಹ್ಮ ಅಲ್ಲ ನನ್ನತ್ರ ಹೇಳಿದ್ರು. ನಾನ್ ಕನ್ನಡ ಮೀಡಿಯಂಗಷ್ಟೇ ಹೋಗ್ತಾ ಇದೀನಿ ಇಂಗ್ಲೀಷ್ ಮೀಡಿಯಮ್ಗ್ ಹೋಗ್ತಾ ಇಲ್ಲ ಅಂತ.
ಹಾ ಇಲ್ಲ.
ಈ ವರ್ಷ ಏನಾದ್ರೂ ಚೇಂಜ್ ಆದ್ರೆ ಏನೋ ಗೊತ್ತಿಲ್ಲ ಅಲ್ವಾ ಹ್ಮ್. ಅದೇ ಅದೇ ಹ್ಮ್ ಮತ್ತೆ ಜುಲೈಯಿಂದನಾ ಅವ್ಳಿಗೆ.
ಹ್ಮ್ ಜುಲೈಯಿಂದ.
ಹ್ಮ್ ಹ್ಮ್ ಹ್ಮ್ ಹ್ಮ್ ಸರಿನಪ್ಪ ಆಯ್ತು ಮತ್ತೆ ಇನ್ನೇನು ಸಮಾಚಾರ?
ಇನ್ನೇನಿಲ್ಲ ಮ್ಯಾಮ್ ಇನ್ನೇನಿಲ್ಲ.
ಹ್ಮ್ ಸರಿ ಸರಿ ಆಯ್ತು. ಟಿಫನ್ ಮಾಡಿದಿಯಾ ಹೆಂಗೊ ಹ್ಮ್ ಈಗ ಊಟ ನೀನ ಅಡ್ಗೆ ಮಾಡ್ಕೋಬೇಕಾ?
ಹ್ಮ್ ಇವಾಗ ಮಾಡ್ಬೇಕು ಅಡ್ಗೆ.
ಹಬಳಿಗೆನೆ ಹ ಸಾಂಬಾರ್ು ಮಾಡ್ಬಿಟ್ಟು ಅದ್ರ ಜೊತೆಗೆ ಅನ್ನ ಮಾಡ್ಕೊತಯಾ
ಹ್ಮ್ ಬರ್ತಾ ತರಕಾರಿ ತಂದೆ
ಹ್ಮ್ ಒಬ ಚೆನ್ನಾಗೆ ಸಾಂಬಾರ್ ಮಾಡ ಒಂದ ದಿನ ಬರ್ಬೇಕ ನೋಡ್ ನೀನ್ ಅದ ಹೆ್ ಸಾಂಬಾರಾರ್ ಮಾಡ್ತಯಾ ನೋಡ್ಬೇಕಲ್ಲ ನನ್
ಹ ಚೆನ್ನಾಗ ಮಾಡ್ತೀನಿ ಮ್ಯಾಮ್ ಬರುತ್ತೆ ನಂಗೆ
ಹ ಒಂದ್ ದಿನ ನೋಡ್ತೀನಿ ತಡಿ ಆ ಕಡೆ ಬಂದಾಗ ಬರ್ತೀನಿ ಆಯ್ತಾ ಹ್ಞ ಸರಿ ಸರಿನಪ್ಪ ಓಕೆ ಇರೋಣ
ಹ್ಞೂ ಸರಿ ಮ್ಯಾಮ್ ಆಯಿತು ಹ್ಞೂ ಹ್ಞೂ